ಹಲೋ.
ನಮಸ್ಕಾರ
ನಮಸ್ಕಾರ ನಮ್ ಹೆಸರು ಭೂಮಿ ಕವಿ ಕೂತಿದ್ದೀನಿ.
ಟೀ ಕುಡ್ದ್ರಾ
ಇಲ್ಲ ನಾ ಟೀ ಕುಡಿಯಲ್ಲ ಹಾಲು
ಹಾಲಾ ಹಾಲಲ್ ಏನ್ ಹಾಕ್ಕೊಂಡ್ ಕುಡಿಯಲ್ವ?
ಹಾಲಲ್ಲಿ ನೀರ್ ಹಾಕೊಂಡ್ ಕುಡಿ ತಿವಿ.
ಸಕ್ಕರೆ ಹಾಕೊಂತಾರಲ್ಲ ಎಲ್ರೂ ನೀವ್ ನೀರ್ ಹಾಕೊಂಡ್ ಕುಡಿತೀರ?
ಆ ಸೊಸ್ತಿನಲ್ಲ
ಹೌದ್ ನೀವೇನ್ ತಿಂತೀರ?
ಏನು?
ನೀವೇನ್ ತಿಂತೀರಾ.
ಊಟ ತಿಂತೀವಿ ಮತ್ತೇನ್ ತಿಂತಾರೆ.
ಅಲ್ಲಾ ನೀವ್ ಊಟದಲ್ಲಿ ಏನ್ ತಿಂತೀರಾ ಅಂತ ಕೇಳ್ದೆ.
ನಾವ್ ರೋಟಿ ಪಲ್ಲೆ ಅನ್ನ ಸಾಂಬಾರ್.
ಅನ್ಯನಂ. ಹ್ಮ್ ಸಸ್ಯಹಾರಿಯ ಮಾಂಸಾಹಾರಿನ.
ಸೇವೆಯಾರಿಂ.
ಹಾ
ವೆಜ್ ನಾವ್
ವೆಜ್
ಹ
ವೆಜ್ ಅಂದ್ರೆ ಏನು
ಸಸ್ಯಹಾರಿ
ಹಾ ಸಸ್ಯಾಹಾರಿನ ಸಾಸ್ ಸಹಾರಿಯಲ್ಲಿ ಏನ್ ತಿಂತೀರಾ
ಪನ್ನೀರ್
ಪನ್ನೀರ್ ತಿಂತೀರಾ ಪನ್ನೀರ್ ಹೇಗ್ ಮಾಡ್ತಾರ
ನಂಗ ಮಾಡಕ್ ಬರಲ್ಲ ಬರೀ ತಿನ್ನಕ್ ಬರುತ್ತೆ
ಹ ಹೌದಾ ಆ ನೀವೆಲ್ಲಿರೋದು?
ನಾವು ಮನೇಲಿರೋದು
ಮನೇಲಾ?
ಹಾ
ಹ ನೀವೀಗ ಏನ್ ಮಾಡ್ತಿದ್ದೀರಾ?
ನಾವು ಮೇಕಪ್ ಮಾಡ್ಕೊಂತ ಇದ್ದೆ.
ನೀವ್ ಮೇಕಪ್ ಮಾಡ್ಕೊಳ್ತಿದ್ದೀರಾ ಮತ್ತೆ ನೀವ ಈಗ ಕಾಲೇಜ್ಗೆ ಹೋಗ್ತಿದ್ದೀರಾ ಅಥವಾ ವರ್ಕ್ ಮಾಡ್ತಿದ್ದೀರ?
ನಾವ್ ವರ್ಕ್ ಮಾಡ್ತಾ ಇದ್ದೀವಿ.
ಏನ್ ವರ್ಕು?
ಬಾಣೆ ತೊಳಿತದಿನ್
ಓ ಬಾಣ್ಳೆ ತೊಳಿತಿದ್ದೀರಾ? ಅದ್ರಲ್ ಏನಾದ್ರು ನಿಮ್ಗ್ ಎಕ್ಸ್ಪೀರಿಯನ್ಸ್ ಇದಿಯ ಏನು?
ಎಕ್ಸ್ಪೀರಿಯನ್ಸ್ ಏನಿಲ್ಲ ಅಮ್ಮ ಕೊಟ್ಟಾಗ ತೊಳಿಯದು.
ಅಮ್ಮ ಕೊಟ್ಟಾಗ ತೊಳಿಯೋದ ಅಪ್
ಅಪ್ಪಗೂ ಅಪ್ಪ ಏನ ಕೊಡ್ತಾರೆ ಅಮ್ಮ ಅಷ್ಟೆ ತೊಳಿಯೋದು
ತ್ತಾ ಅಂದ ನೀವು ನಿಮ್ಮನೇಲಿ ಮಾತ್ ತೊಳಿತೀರಾ ಎಲ್ಲರ ಮನೆಗ್ ಹೋಗ್ ತೊಳಿತೀರಾ
ಬೇರೆೆಯ ಮನೆ ತೊಳ್ದ್ ಏನ್ ಮಾಡಿ ನೀವು ಬೇರೆ ಮನೆಗ್ ಹೋಗ್ ತಿರಾತೊಳಯ
ಇಲ್ಲ ಇಲ್ಲ ನಾನು ಸಾ ಇಂಜಿನಿಯ ಹಲೋ
ಯಾವ ಕಂಪ್ನಿಯಲ್ಲಿ ಬರ್
ಕಂಪ್ನಿಯಲ್ಲ ಹೆಸರು ಹೇಳಕ ಆಗಲ್ಲ ನಮ್ ಕಂಪ್ನಿಯಿಂದ ಹೆಸರೆಲ್ಲ ಹೇಳ್ಬಾರ್ದ ಅಂತ ಹೇಳವ್ರೆ
ಹು ಹೂ ಎಷ್ಟು ಕೊಡ್ತಾರೆ ತಿಂಗಳಿಗೆ
ತಿಂಗಳಿಗೆ ಒನ್ ಲ್ಯಾಕ್ ಹ ಒಂದ್ ಲಕ್ಷ
ಹ ಹ ನೀವು ಸ್ವಲ್ಪ ಯಾಕ ಹು ಅಂತ ಹೇಳಿದ್ರೆ ನಾವ್ ಅಲ್ಲಿ ಸೇರ್ಕೋಬಹದು
ಆ ನಿಮ್ಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸಸ್ ಸಸ್ಕಾಗುತ್ತೆ
ಏನಿದ್ರೆ
ಹ್ಹ ನಿಂಗೆ ಟ್ಯಾಲೆಂಟ್ ಇರ್ಬೇಕು
ಏನ್ ಟ್ಯಾಲೆಂಟು ಯಾವ ತರ
ಅಂದ್ರೆ ನಿಮ್ಗೆ ಕಂ ಕಂಪ್ಯೂಟರ್ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರ್ಬೇಕು
ಹಾ ನಮಗ್ ಗೊತ್ತು
ಏನ್ ಗೊತ್ತು ನಿಮ್ಗೆ
ನಮ್ಗೆ ಪೈತಾನ್ ಕೋಡಿಂಗ ಎಲ್ಲಾ ಗೊತ್ತು
ಹೌದಾ ಮತ್ತೆ ಮನಲಿ ಬಾಂಡೆ ತೊಳಿತೀರಾ ಅಂತ ಹೇಳಿತ್ರಿ ನೀವು
ಅದಕ್ಕೂ ಟ್ಯಾಲೆಂಟ್ ಬೇಕಲ್ವಾ
ಹೋ ಅ ತುಂಬಾ ಅದಕ್ ಹಾರ್ಡ್ ವರ್ಕ್ ಮಾಡಿದ್ದೀರ ಅನ್ಸತ್ತಲ್ಲಾ
ಹಾ ಹೌದು
ಹೌದಾ ಮತ್ತೆ ನೀವು ಎಲ್ಲಿ ಪ್ರವಾಸಕ್ಕೆ ಹೋಗಿಲ್ವಾ
ಹೋಗಿದ್ವಿ
ಎಲ್ಲಿಗೆ
ನಾವು ಅಂಬೋಲಿಗೆ ಹೋಗಿದ್ವಿ
ಅಂಬೋಲಿನ ಅಂಬೋಲಿ ಎಲ್ಲಿ ಬರುತ್ತೆ
ಆದಿತ್ಯ ಕಾಲೇಜ್ ಹತ್ರ
ಆದಿತ್ಯ ಕಾಲೇಜ್ ಅಲ್ಲಾ
ಇಲ್ಲಿ ಹಿಂದೆ ನೀರ್ ಬೀಳುತ್ತಲ್ವಾ ರಾತ್ರಿ ಅದೇ ನೀ ಒಂದ್ಸತಿ ಬಂದ್ಬಿಟ್ಟು ನೋಡಿ ಇಲಿ ಲ್ಲಿ ಒಂದು ಕಾ ಬೆಂಗಳೂರಲ್ಲಿ ಒಂದು ಆದಿತ್ಯ ಅಂತ ಇದೆ.
ಬೆಂಗಳೂರಲ್ಲಿ ಆದಿತ್ಯನಾ
ಹಾ ಅದ್ರ ಹಿಂದೆ ನೀರ್ ಬೀಳುತ್ತೆ ಅದಕ್ಕೆ ಅಂಬೋಲೆ ಅಂತ ಕರೀತಾರೆ
ಆಕ್ಟುಯಲ್ಲಿ ಅದು ಟ್ಯಾಂಕಿನ ನೀರ್ ಬಿಳುತ್ತೆ ಅದೇ ನೀವು ಅಂಬೋಲಿ ಅಂದಕೊಂಡ್ ಬಿಟ್ಟ್ರ ಅನ್ಸುತ್ತೆ
ಹಾ ಯಾಕಂದ್ರೆ ಮನೇಲೆೆಲ್ಲಾ ಕಲ್ಸಲ್ಲಲ್ವಾ ಅದಕ್ಕೆ ಅದ್ನೇ ನೋಡಿ ಫಾಲ್ಸ್ ಅನ್ಕೊಬಿಟ್ಟಿದೀವಿ
ಹೌದಾ ಹಾ
ಶ್ರಯ್ಯ ಅಂತ ಅಲ್ಲಿ ಹೋಗಿನಿ
ಅಲೋ ಏನ್ ನಗ್ತಾ ಇದೀರಾ
ಇಲ್ಲ ಅವಳ ನಮ್ಮ್ ಫ್ರೆಂಡ್ಸ್ ಅಯ್ಯ ಅವಳು ಮನೇಲಿ ಎಲ್ಲೂ ಟ್ರಿಪ್ ಕಳಸಲಿಲ್ಲ ಅದಕ್ಕೆ ಅವಳು ಅಲ್ಲೇ ಹೋಗಿ ಫೋಟೋಸ್ ಎಲ್ಲ ತಕೊಂಡೆಲ್ಲ ಸ್ಟೋರಿ ಎಲ್ಲ ಹಾಕಿದ್ಲು
ಹ ಹಾ ಹೌದಾ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ
ನೀವೇನು ತಿಂತೀರಾ
ನಾನು ಊಟ
ವೆಜ್ಜಾ ನಾನ್ವೆೆಜ್ಜಾ
ನಾನು ಮಾಂಸಹಾರಿ
ಅದ್ರಲ್ಲಿ ಏನ್ ತಿಂತೀರಾ
ಮಾಂಸ
ಬರೀ ಹಸಿ ಮಾಂಸ ತಿಂತೀರಾ
ಇಲ್ಲ ಇಲ್ಲ ಬೇಸ ಕೊಂಡ್ ತಿಂತೀವಿ
ಹ್ಮ್ ಹ್ಮ್ ಅದ್ರಲ್ಲಿ ಮೂಳೆ ಎಲ್ಲ ಇರುತ್ತಲ್ಲ ಅದು ಕೂಡ ತಿಂತೀರಾ
ಮೂಳೆ ನಾಯ್ತಿನ್ತ್ತ ನಾ ತಿನ್ನಲ್ಲ
ಸ್ವಲ್ಪ ಜನ ನಮ್ ಫ್ರೆಂಡ್ ಒಬ್ಳು ಶ್ರೀದೇವಿ ಅಂತ ಅದ್ರೊಳಗಡೆದು ತಿಂತಾ ಇರ್ತಾಳೆ
ಹೌದಾ ಹ್ಮ
ನೀವೆಲ್ಲಿ ಪ್ರವಾಸಕ್ಕೆ ಹೋಗಿಲ್ವಾ
ಏನು
ನೀವೆಲ್ಲಿ ಪ್ರವಾಸ ಹೋಗಿಲ್ವಾ
ನಾನು ಪ್ರವಾಸಕ್ಕೆ ಹೋಗಿದ್ದೆ
ಎಲ್ಲೋಗಿದ್ರಿ
ಹ್ಮ್ ಇಲ್ಲೇ ಗೊರಗುಂಟೆಪಾಳ್ಯ
ಅದೆೇಲ್ ಬರುತ್ತೆ
ಅದು ಬೆಂಗಳೂರಲ್ಲಿ ಬರತ್
ಅದರಲ್ಲಿ ಏನು ಫೇಮಸ್ಸು
ಅಲ್ಲಿ ಮೆಟ್ರೋ ಹೊಗತ್ತ ಅದ್ ನೋಡಕ್ ಹೋಗಿದ್ದ್
ಹೌದಾ
ಹೌದೌದು
ನೀವ್ ಮೆಟ್ರೋ ಯವತ್ತು ಜೀವನದಲ್ಲಿ ನೋಡಿಲ್ವಾ ಅದಕ್ಕೆ ನೋಡಕ್ ಹೋಗಿದ್ರಾ
ಹ ನಾನು ಬೆಂಗಳೂರ ಇಲ್ಲಲ್ಲಾ ನಂದ ಬೇರೆ ಕಡೆ ಇದ್ದೆ ಮೆಟ್ರೋ ನೋಡಕ್ಂತ ಗೊರಗುಂಟೆಪಾಳ್ಯಕ್ಕ ಬಂದೆ
ನೋಡಕ್ ಹೋಗಿದ್ರ ಇನ್ ಅದ್ರಲ್ಲಿ ಹೋಗಿದ್ರ ಒಳಗಡೆ
ಎಷ್ಟೂ ಹೋಗಿದ್ದೆ ತರೊಳಗೆ
ಹಾ ಹಾ ಹೆಂಗಿತ್ತು ಚೆನ್ನಾಗಿತ್ತಾ
ಹ್ಮ್ ಚೆನ್ನಾಗಿತ್ತು
ಮೊನ್ನೆ ನ್ಯೂಸ್ ಬಂದಿತ್ತು ಅ ನೋಡಕ್ ಹೋಗಿ ಮೇಲೆ ಹತ್ತಕ್ ಹೋಗಿ ಯಾರು ಬಿದ್ದಿದಾರಂತೆ
ಹ ಅದು ನ ಫ್ರೆಂಡ್ ಅರುಂಧತಿ ಅಂತ
ಹೌದಾ ಆ ಹುಡ್ಗಿ ಫೋಟೋ ಹಾಕಿದ್ರು ಫೇಸ್ ಗೊತ್ತಿಲ್ಲ ಬಟ್ ಕೂಲ್ ಜಾಸ್ತಿ ಚಿಕ್ಕದಿತ್ತು
ಹ್ಮ ಆ ಹುಡ್ಗಿ ಏನೋ ಅಲ್ಲಿ ನೋಡಕಂತ ಹೋಗಿ ಬೀಳ್ತಿದ್ಲು
ಹ್ಮ್ ನೀ ಬಿಟ್ಟ ಉಕೊಂಡ್ರಂತೇನೆ
ನ್ ಹೋಗಿಲ್ಲ ನಾನು ಮನೆಯಲ್ಲೇ ಇದ್ದೆ
ಹಾ ಹಾ ಸರಿ ಸರಿ
ಓ ನಿಮ್ಮ ಹೆಸ್ರೇನು
ಹೆಸರಕಾಯಿ
ಹೆಸರುಕಾಯಾ
ಹಾ
ನಿಮ್ಗೇನು ನಿಕ್ನೇಮ್ ಇಲ್ವಾ
ಹೆಸರು
ನಿಮ್ಮ್ ಹೆಸ್ರು ಹೆಸರು ಕಾಯಿ ನಿಕ್ನೇಮ್ ಹೆಸರಾ
ಹಾಂ
ಹೂ ಮತ್ತೆ
ನೀವೆಲ್ಲೂ ಪ್ರವಾಸ ಹೋಗಿಲ್ವಾ ಮತ್ತೆ ಬರೀ ಬೆಂಗ್ಳೂರಲ್ಲಿ ಮೆಟ್ರೋ ನೋಡಕ್ ಅಷ್ಟೇ ಹೋಗಿದ್ರಾ
ಹಾ ಅಷ್ಟೇ ಹೋಗಿದ್ದ ಮನೇಲ್ಲ್ಮ ಪ್ರವಾಸ ಕಾಲ ಬಿಡಲ್ಲ
ಯಾಕ್ ಬಿಡಲ್ಲ
ಯಾಕಂದ್ರ ಅಂದ್ರೆ ಒಬ್ಬೊಬ್ಬ್ರ ಹೋಗಕ್ ಬಿಡಲ್ಲ ನಮ್ ಗೆಳತಿಯರ್ ಹತ್ರ ಹೋಗಕ್ಕೂ ಬಿಡಲ್ಲ ಗೆಳತಿಯರ್ ಸ್ವಲ್ಪ ಸರಿ ಇಲ್ಲ
ಹೌದಾ ನೀವು ಅಂತರ ಜೊತೆ ಏನಕಿದ್ದೀರಾ
ಅಂದ್ರೆ ನನ್ ಬೇಡ ಬೇಡ ಅಂದ್ರೆ ಅವ್ರ ನನ್ನತ್ರ ಸೆರ್ ಸೇರ್ಕೋತಾರೆ
ಹೌದಾ ಅಷ್ಟು ಪ್ರೀತಿ ಅನ್ಕೋತೀನಿ ನಿನ್ ಮೇಲೆ ಅವ್ರಿಗೆ
ಏನ ಗೊತ್ತಿಲ್ಲ ಅಂದ್ರೆ ಅವ್ರು ಕೆಟ್ಟವ್ರಲ್ಲ ಲ್ಲ ನಾನು ಒಳ್ಳೆ ಹುಡುಗಿ ಅಂದ್ರೆ ಒಳ್ಳೆ ಹುಡುಗಿ ಸೇರ್ ಸೇರದ್ರೆ ಒಳ್ಳೇದ ಆಗ್ತಿರಂತ ಅನ್ಕೊಂಡಿದ್ದಾರೆ
ಓ ಅಷ್ಟೊಳ್ಳೆಯವರ ನೀವು ಒಂದ್ಸತಿ ಭೇಟಿ ಆಗ್ಬೇಕು ಲ್ಲ ನಿಮ್ನ
ಒಂದಸಲ್ ಭೇಟಿಯಗೋಣ ಏನು ಅದಕ್ಕೇನು?
ಹ ಸರಿ ಸರಿ ಎಷ್ಟ ಒಳ್ಳೆಯವ್ರು ಅಂತ ನೋಡೋಣ.
ಹ ಹಾ ಹಾ ಹಾ ಹ್ಮ ಮತ್ತೆ? ಹ
ಎಲ್ಲಿ ಭೇಟಿ ಆಗೋದು?
ನಿಮ್ಗೆ ಎಲ್ಲಿ ಭೇಟಿ ಆಗ್ಬೇಕೋ ಅಲ್ಲೇ ಬೇ ಬೇಟಿಯಾಗಣ. ಹಾ ಮೆಟ್ರೋದಲ್ಲಿ ಭೇಟಿಯಾಗಣ.
ಸರಿ ಸರಿ.
ಹ್ಮ್ ಮತ್ ನೀವು ಈಗ ಬೆ ಬೆಂಗಳೂರಿಯಲ್ಲಿ ಇದೀರಾ ಬೇರೆ ಊರಲ್ಇದಿರಾ?
ಬೇರೆ ಊರಲ್ಲ ಇದ್ದೀವಿ.
ಬೇರೆ ಊರು ಯಾವ್ದು?
ಬಾಗಲ್ಕೋಟ್.
ಬಾಗಲ್ಕೋಟೆನ, ಬಾಗಲ್ಕೋಟೆಯಲ್ಲಿ ಎ ಏನ್ ಪ್ರಸಿದ್ಧ?
ರೊಟ್ಟಿ.
ರೊಟ್ಟಿ ಪ್ರಸಿದ್ಧನ? ಹಾ ಮತ್ತೆ ಸ್ಥಳಗ ಹಾ ರೊಟ್ಟಿ ತಿಂದಿದ್ದೀನಿ ನನ್ ಗೆಳತೀಯರೆಲ್ಲ ತಗೊಂಡ್ ಬರ್ತಿದ್ರು.
ಹೌದಾ, ಜಾಸ್ತಿ ತಿನ್ಬೇಡ್ರಿ. ಅದು ಲೂಸ್ ಮೋಷನ್ ಆಗ್ಬಿಡುತ್ತೆ.
ನಾನೇನ್ ಜಾಸ್ತಿ ತಿನ್ನಲ್ಲ.
ಮತ್ತೆ ನೀವು ಗೆಳತಿಯರೆಲ್ಲಾ ಇಷ್ಟ ಇಲ್ಲ ಅಂದ್ರಿ, ಮತ್ತೆ ಅವರು ತಂದಿರೋದೆಲ್ಲಾ ತಿಂತೀರಾ?
ಅಂದ್ರೆ ನಂಗ ಇಷ್ಟ ಇದೆ, ಆರ ಅವ್ರ ಕೆಟ್ಟರಂತ ಬಿಡಕಾಗತ್ತ, ಅವ್ರರು ನನ್ ಗೆಳತಿಯರಲ್ಲ ಅದ್ಕೆ.
ಹೌದಾ?
ಹ್ಮ. ಅಂದ್ರೆ ಕೆಟ್ಟ ಜನಗ ಅಳು ಕೆಟ್ಟ ದಾರಿಯಲ್ಲಿ ಹೋಗ್ತಿದಾರೆ ಅಂತ ಅದ್ ಬಿಡಕಾಗತ್ತ, ಒಳ್ಳೆ ದಾರಿಗ್ ಕರ್ಕೊಂಡ್ ಬರ್ಬೇಕಲ್ಲಾ.
ಹ್ಮ್ ಎಷ್ಟ್ ಜನನ್ ಕರ್ಕೊಂಡ್ ಬರ್ ತಇದ್ದೀರಾ ಒಳ್ಳೆದಾರಿಗೆ
ತುಂಬಾ ಜನ ಕರ್ಕೊಂಡ್ ಬಂದಿದ್ದೀನಿ.
ಹೌದಾ.
ಹ್ಮ್
ಹ್ಮ್ ಮತ್ತೆ ನಿಮ್ಮೂರ್ ಯಾವ್ದು?
ನಮ್ಮೂರು ಇಲ್ಲೇ ಕಾಮಾಕ್ಷಿಪುರ.
ಏನ್ ಫೇಮಸು ಕಾಮಾಕ್ಷಿಪುರದಲ್ಲಿ?
ಕಾಮಾಕ್ಷಿಪುರದಲ್ಲಿ ಆದಿತ್ಯ
ಕಾಲೇಜ್ ಬೇರೆ ಇದೆಯ ಅಲ್? ಪ್ಲೇ
ಹ್ಮ್ ಬಾ ಹೌದು.
ಹಾ ಹಾ ಮತ್ತೆ ಏನು?
ಹ ಮತ್ತೆ
ಮತ್ತೆ ಹೇಳಿ ಏನಾದ್ರು
ಮತ್ತೇನಿಲ್ಲ ಅದ್ವತ್ ಬೆಳಿಗ್ ಏನ್ ತಿಂಡಿತಿಂದ್ರಿ
ಗೋಬಿ
ಗೋಬಿ ಬೆಳಿಗ್ಗೆ ಬೆಳಿಗ್ಗೆ ತಿಂತೀರಾ ನೀವು
ತಿಂಡಿನೇ ಅದು ಬೆಳಿಗ್ಗೆ
ಹೌದಾ
ಹಾ ನೀವೇನ್ ತಿಂದ್ರಿ
ನಾನು ಮೆಣ್ಸಿನ್ಕಾಯಿ ಬೋಂಡ
ವಜಿನಾ
ಹ್ಮ್ ಅಲ್ಲಾ ಬೋಂಡಾ
ನಮ್ ಕಡಿ ಬೋಂಡಾ ಬಜ್ಜಿ ಎಲ್ಲ ಒಂದೇ
ನಮ್ ಕಡೆ ಬೇರೆ ಅಪ್ಪಾ
ಹಾ-ಹಾ ಮತ್ತೆ ಮಾಡ್ತೀವಿ ಫ್ರೀ ಇದ್ದಾಗ ನೀವು ಮಾಡಿ
ಹ ಆಯ್ತ ಆಯ್ತು ವಾ